ಹಲೋ
ನಮಸ್ತೆ
ನಮಸ್ತೆ ಆರಾಮಾಗಿದ್ದೀರಾ ಹಲೋ
ಹಾ ಹೇಳಿ ಕೇಳಿಸತಾ ಇ
ಆರಾಮಾಗಿದ್ದೀರಾ
ಹ್ಮ್ ಆರಾಮ್
ನಾವು ಆರಾಮಾಗಿದ್ದೀವಿ
ಹ ಚ
ಹೇಳ್ಬೇಕು ನೀವು
ಹಂದೇನುೂ ಇಲ್ಲ
ಹೌದಾ
ಮತ್ತೆ ತಿಂಡಿ ತಿಿನಸು ಎಲ್ಲ ತಿಂಗಾಯಕ
ಹಾ ತಿಂಡಿ ಆಯ್ತು ತಿಂದು ಮತ್ತೆ ಹಂಗೆ ನೆನಪಾಯ್ತು ನನ್ ನಾನು ಮೊನ್ನೆ ಒಂದು ಜಾತ್ರೆಗೆ ಹೋಗಿದ್ದೆ ಅದ ತುಂಬಾ ನೆನ್ಪಾಯ್ತು ಹಂಗೆ
ಏನ್ ಜಾತ್ೆ ಏನ್ ಜಾತ್ರೆೆ
ಅ ಅಂದ್ರೆ ತೇರೆ ಹಿತಾರೆ ಹೂವಿನ ಜಾತ್ರೆ ಮಾಡುದ್ರು
ಹ್ಮ ಏನ ಮಾಡ್ತಾರದ
ಅಂದೆ ಹ ಹಊವಿ ಈ ಒಂದು ಪ್ರತಿ ವರ್ಷನೂ ಲ ಎಂಡಿಗೆ ಮಾರ್ತಾರೆ
ನಿಮ್ಮ ಊರಲ್ಲಿ ಅಷ್ಟೊಂದು ಜಾತ್ರೆಗಳಲ್ಲ ಮಾಡ್ತೀರಾ
ಹಾ ಒಂದ್ ಜೋತ್ರೆ ಮಾಡ ಮಾಡ್ತಾರೆ ಒಂದೇ ಜೋತ್ರೆ ಮಾಡ್ತ
ನಮ್ ಗೆಳತಿಯೋಬಳಿದ್ು ಅವ್ರ ಕಡೆ ಮಳೆ ಜಾತಿ ಮಾಡವಿ ಮಾಡ್ತಾರೆ ಅಂತ ಇ ಹೇಳ್ತಾದೆ ಹೂವಿ ಜಾತ್ರೆ ಇನ್ನ ಯಾವ್ಯಾವ ಜಾತ್
ಇ ಹವಿನ ಜತ್
ನೀವು ವರ್ಷ ಹೊತ್ತಿ ಜಾತ್ರೆ ಮಾಡ್ತಾನೇ ಇರ್ತೀರಾ
ಇಲ್ಲ ವರ್ಷಕ್ಕ ಒಂದ್ ಸಲ ಮಾಡ್ತೀವಿ ನಾವು ಹೂವಿನ ಜತ್ರೆ ಮಾಡ್ತೀವಿ ಮತ್ತೆ ಹೂವಿನ ಜಾತ್ರೆ ಮಾಡ್ತಾರೆ ಹಾ ಎತ್ತಿನ ಜಾತ್ರೆ ಎಂತ ಮಾಡ್ತಾರೆ
ಹ್ಮ್ ಹ್ಮ್
ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲೆಲ್ಲಾ ಹೂವಿನ ಜತ್ರೆ ಎಲ್ಲಾದ್ರೆ ಹಾ ವಿಧ ವಿಧದ ಹೂ ತರದ ಹೂವುಗಳು ಬಂದು ತಂದು ಎಲ್ಲಾ ಇದ್ ಮಾಡಿರ್ತಾರೆ ಅಲಂಕಾರ
ಹ್ಮ್ ಹ್ಮ್ ಹಓ ತುಂಬಾ ಚೆನ್ನಾಗಿರತ್ತೆ ಅವಲ್ಲ ನೋಡಕ್ಕೆೆ
ಮತ್ತೆ ಅಡಿಗೆಗಣ್ಣ ಏನ್ ಮಾಡ್ತೀರಾ ಆ ಜಾತ್ರೆ ಅಡಿಗೆಗಣ್ಣ ಏನನ್ ಮಾಡ್ತೀರ
ಗೆ ಅಂದ್ರೆ ಅಹ ಇದು ಮಾಂಸಾಹಾರಿ ಎಲ್ಲ ಮಾಡಲ್ಲ ಸಸ್ಯಾಹಾರಿ ಅಷ್ಟೇ ಮಾಡ್ತಾರೆ
ಹ ಹ ಹಿ
ಹಾ ಹೂವಿನ ಹೌದು
ಅೇ ಸಸ್ಯಹಾರಿ ಮಾತ್ರ ಮಾಡ್ತೀರಾ
ಹೌದು ಕಲ್
ಮಾಡ್ತಾರೆ ಅದ್ರದ್ದ ಇತಿಹಾಸ ಏನು
ಅಂದ್ರೆ ನಮ್ಮ ಹಿರಿಯರು ಮೊದಲಿಂದ ಮಾಡ್ಕೊಂಡ್ ಬಂದಿದ್ದಾರೆ ವ ಅವ ಆ ಅವಾಗ ಏನು ಹೂವು ಜಾಸ್ತಿ ನಮ್ಮೂರಲ್ಲಿ ಹೂವು ಜಾಸ್ತಿ ಬೆಳೀಿತಾರೆ ಅದ್ರಿಂದ ಆ ಹೂವಿನಿಂದನೇ ಅವರ ನ ನಮ್ಮ ಜೀವನ ಎಲ್ಲಾ ತುಂಬಾ ಚೆನ್ನಾಗಿ್ ನಡ ನಡೀ ಇದೆ ನಡಿ ಅ ಹೇಳಿ ಅವಾಗಿಂದ ಏನು ನಮ್ಮ ಹಿರಿಯರು ಅವಾಗ ಮೊದಲು ಸ ಿಸಿದರೆ
ಹಾ ಹಾ
ಆರಂಭಿಸಿ ಸವಲ್ ಎಸ ಅವಾಗ ಆರಂಭಿಸಿದರೆ ಮತ್ತೆ ಅವ ಬಿಟ್ಟಿಲ್ಲ ಸಂಸ್ಕೃತಿ
ಹ್ಮ
ಬಿಡದೆ ಮಾಡಕೊಂಡ್ ಬರ್ತಿದ್ದಾರೆ ಯಾರ ಹ ಪಾಲನೆ ಮಾಡ್ತಿದ್ದಾರೆ
ನೀವ ಯಾವಾಗ್ಲೂ ನಗಾಡ್ತಾನೇ ಇರ್ತೀರ ಅಲ್ಲ ನೀವ್ ಯಾವಾಗಲೂ ನೆಗಾಡ್ತಾನೆ ಇರ್ತೀರಾ
ನಾ ಸೈಟ್ ತುಂಬಾ ಇಷ್ಟ ಜನ
ಅದೇ ಈ ಈ ಫೋನಿನಲ್ಲೇ ಇಷ್ಟು ಚೆನ್ನಾಗ್ ಹಗಾಡ್ತೀರಾ ಇನ್ನ ನೀವು ಹ ನಿಮ್ಮ ಎದ್ರಲ್ಲಿ ಆದ್ರೆ ಎಷ್ಟು ಚೆನ್ನಾಗಿ ಅಾಡ್ತೀರಾ ಅಂತ ನನ್ಗೆ ಅನಿತಾಯಿದೆ ಮತ್ತೆ ಸಮಾಚಾರ
ಹಲೋ ಕೇಳಿಸ್ತೀದಯಾ
ಹಾ ಕೇಳಿಸ್ತಾ ಇದೆ ಹೇಳಿ
ಹೌದು ಹ ಅಂದ್ರೆ ಹೂವಿನ ಜಾತ್ರೆ ಅಂದ್ರೆ ತುಂಬಾ ಚೆನ್ನಾಗ್ ಮಾಡ್ತಾರೆ
ಎಂತ ನಿಮಗ್ ಬಂದಿರೋದು